ಹಲೋ ರೀ
ಊಟಾ ಆಗ್ಯದ ಏನಪ್ಪಾ
ಊಟ ಆಗ್ಯದರಿ ನಿಮ್ಡ್ರಿ ಸೌಂಡ್ ಕ್ಲಿಯರ್ ಕೇಳತ್ತಲ್ರ
ಅಯ್ಯ ಇದು ಎಲ್ಲಾ ಇಲ್ಲಿ ಇದು ಚಲೋ ಕೇಳ್ತಪ್ಪ ಇಲ್ಲ ಎಲ್ಲಾ ಪ್ಲೇಸ್ ಎಲ್ಲಾ ಏ ಚಲೋ ಆದ ವಾತಾವರಣ ಏನ್ ಡಿಸ್ಟರ್ಬೆನ್ಸ್ ಇಲ್ಲಾ ಏನಿಲ್ಲಾ ಚೆನ್ನಾಗಿದೆ ಕ್ಲೈಮೇಟ್
ಹಾ ಹ
ನಿಮ್ ಕಡೆ ನಿಮ್ ಕಡೆ ಹೆಂಗದಪ್ಪ ವಾತಾವರಣ ನಮ್ ಕಡೆ ಮಾಡಗ್ಯದಪ ಮಾಡಗ್ಯದ ಬಹಳಷ್ಟು ಮಳೆ ಬರೋ ಸಂಭವ ಆದ ಬಟ್ ಮಳೆ ಸದ್ಯದಲ್ಲಿ ಏನಿಲ್ಲ ರೈತರೆ ಎಲ್ಲ ಗೋಳಾ ಅಲತರ
ಅದೇ ಬೀಜ ಅದು ಎಲ್ಲಾ ಇದಾಗ್ಯವಂತ್ರಿ ಮತ್ ಹೈರಾಣ ಅದರಿ ಬಾಳ್
ಅದೇ ಮತ್ತೊಂದ್ಸಲ ಊರ್ ಬೇಕ ಒಂದ್ ಐವತ್ತ ಅರವತ್ತು ಸಾವಿರ ಒಂದ್ ಲಕ್ಷ ತನ ಲಾಸ್ ಆಗ್ಯದ ಸಮೀರ್ ಬಂದಿದ್ದೆ ನಿನ್ನೆ ಶಿರೋಳ ಸಮೀರ
ಹಾ ಹಾ ಅವ್ರದ ಎಷ್ಟೋ ಬಾಳ ಬಾಳ ಇದೀರ ಬೇಕಲ್ಲ ಹೊಲ ಅವ್ರು
ಬ ಮೂವತ್ ಎಕರೆ ಏನೋ ಮಳಿ ಬಂದಿಲ್ಲ ಮತ್ತ ಏನ್ ಮಾಡ್ಬೇಕು ಸರ್ ಮತ್ತೊಂದ್ಸಲ ಊರ್ಬೇಕು ಬಾಳ ಲಾಾಸ ಆಗ್ತದ ಒಂದ ಲಕ್ಷ ಬೀಜನೆ ತಂದಿದೆೆವು ಹಂಗೆಲ್ಲ ಹಿಂಗ ಆಗಿದ್ರೆ ಹೆಂಗ್ ಸರ್ ರೈತ ಕಷ್ಟ ಆಗ್ತದ
ಬಾಳ ಈಸಲ ಏನೋ ಮಳೆ ಕಡಿಮೆ ಅದರಿ ಏಟಿ ಪರ್ಸೆಂಟ್
ಹಾ ಬಾಳ ಕಡಿಮೆ ಆದಪ್ಪ ಏನ್ ಮತ್ತ ಹಿಂಗೆ ಮತ್ತೆ ನಾವ್ ಎಲ್ಲ ಗಿಡ ಮರಗಳ ಕಡ್ಕೋತ ಹೋಗ್ತವೆ ಮತ್ತೆ ಎಲ್ಲಿಂದ
ಮತ್ತ ಮಳೆ ಎಲ್ಲಿಂದ ಬರ ಬೇಕ್ರಿ ಆಯ ಹೆಂಗಾದ್ರೀ ಈಗೆಲ್ಲಾ ಅಷ್ಟ ಹಚ್ತೇವ್ ಸಾರ್ ಮಾಡ್ಲಿಂಡ್ರ ತರ ಮೊದಲಿನ ಒಂದು ಕಾಲ್ ತೆಗೆಯಂಗಿಲ್ಲ ಇತ್ತಂದರಿ ಕರೆಕ್ಟ್ ಮಳಿಗಾಲ ಅಂದ್ರ ಮಳೆ ಬರ್ತೇತ್ರಿ ಕರೆಕ್ಟ್ ಚಳಿ ಅಂದ್ರೆ ಚಳಿ ಇರ್ತೈತ್ರಿ ಈಗೆಲ್ಲಾ ಉಲ್ಟಾ ಆಗಿ ಬಿಟ್ಟದರಿ ಉಲ್ಟಾ ಈಕಡದ ಆಕಡೆ ಆಕಡೆದ ಈ ಕಡೆ ಹಿಂಗಾಗಿೆ ಎಲ್ಲ ಹೈರಾಣದ ರಿ
ಮೊದ್ಲ್ ಹೆಂಗಿದ್ರಪ್ಪ ಅಂದ್ರೆ ಮನುಷ್ಯರಾಗಗ್ಲಿ ಅವಾಗ ನಂಬಿಕಸ್ತ ಮನುಷ್ಯರು ವಿಶ್ವಾಸ ನಂಬಿ ಕೆ ಹಿಂಗೆಲಾ ಬಾಳ್ ಇತ್ತ
ಹಂಗೆ ಗಿಡ ಗಿಡ ಅಂತವಲ್ಲಾ ಹಂಗಿ ಮಳೆ ಬೆಳಿ ಇರ್ಲಾರ್ದ ಈ ವರ್ಷ ನೋಡ್ರಿ ಎಷ್ಟ್ ಹೋದಾಸತಿ ಹೆಂಗ್ರೀ ಜಾಸ್ತಿ ಆಗಿ ಮಳಿ ಜಾಸ್ತಿ ಆಗಿ ಎಲ್ಲ ಲಾಸ್ ಐತ್ರಿ ಈ ಸಲ ಮಳಿ ನೆ ಇಲಂತ್ರಿ
ಎರಡುೂ ಕಡೆ ಇನ್ನ ಮಳೆ ಜಾಸ್ತಿ ಬಂದಿದ್ರೆ ಭೂಮಿಯಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚಿಗತದ ಏನು ಅದರದೇನು ಸಮಸ್ಯ ಆಗಲ್ಲ ಬಟ್ ಮಳೆನೇ ಆಗಲಿಲ್ಲ ಅಂದ್ರೆ
ಈಗ ಮಳೆ ನಾವು ಈಗ ಬೀಜ ಸೀಡ್ಸ್ ಒಂದು ಬಿ ತಿದ ಮ್ಯಾಲ ಮಳಿ ಸ್ವಲ್ಪ ಈಗ ಮತ್ತ ಬರ್ಲಿಲ್ಲ ಅಂದ್ರೆ ಕೆಡ್ತಾವ್ರಿ ಅವ
ಪೂರ್ತಿ ಹದಗೆಟ್ಟಿ
ಪೂರಾ ವೇಸ್ಟರಿ ಅದ ಇನ್ನ ಹಾಕ್ಲಾರ ಪಾಡ್ರಿ ಎಲ್ಲಾ ಮಳಿಯದ ಇದು ಬೀಜಾ ಬಿತ್ಯಾರ ಏನ್ರಿ ಆ ಕಡಿ ನಿಮ್ ಕಡಿ
ಹ ನಮ್ ಕಡೆ ಎಲ್ಲ ಬಿತ್ತಾರಪ್ಪ ಬೀಜ ಗೀಜ ಎಲ್ಲ ಊ ಅದ ಊರೆಲ್ಲ ಮೊಳಿಗೆಗಳು ಓಡಿದವು ಬಟ್ ಮೊಳಗೈಗಳೆಲ್ಲಾ ಸತ್ ಹೋಗ್ಬಿಟ್ಟು ಯಾಕಂದ್ರೆ ಹಸಿನೇ ಇಲ್ಲ ಹಾ
ಮತ್ತ ಮ್ಯಾಗ ಮಳಿ ಬಂದ್ರ ಏನ ಆಾಗತಿದ್ದಿಲ್ರರಿ
ಅದೇ ಅದೇ ಯಾಕಂದ್ರೆ ಮಳೆನೇ ನಮ್ಮಲ್ಲಿ ಹೆಂಗಂದ್ರೆ ಸೆವೆಂಟಿ ಪರ್ಸೆಂಟೇಜ್ ಮಳೆ ಮಳೆ ಮೇಲೆ ಅವಲಂಬನೆ ಇದ್ಬಿಟ್ಟು ರೈತರ ಬದು
ಅಲ್ಲಿ ಸೆವೆಂಟಿ ಪರ್ಸೆಂಟ್ಾಕ್ರೀ ಅಲ್ಲಿ ಕ್ಯಾನರಲ್ ಸಿಸ್ಟಮ್ ಅದ ಇದ್ದಿರ್ಬೇಕಲ್ರರಿ
ಇಲ್ಲ ಬೇಸಿಗೆ ಸಮಯದಲ್ಲಿ ನೀರ್ ಬಲ್ಲಪ್ಪ ಅದು ಮಳಗಾಲ ಅದು ಮತ್ತೆ ಹ ಅದು
ನಾ ಜಗಳಾಡಿ ಸ್ವಲ್ಪ ಬರ್ತವ ತೆಳಗಿದ್ದಾರರಿಗೆ ಮತ್ತೆ ಹಿಂಗೆಲ್ಲ ಸಮಸ್ಯೆ ಇದ್ದಿರ್ಬೇಕ್ರೀ
ಹ ಈಗ ಮಳೆ ಜಾಸ್ತಿ ಐತಂದ್ರೆ ಅಲ್ಲಿ ಏನತೂ ಕೆರೆ ಮತ್ತೆ ಇ ನದಿಗಳು ತುಂಬತಾವ ಕೆ್ಯನಲ್ ನೀರ್ ಬಿಡ್ತಾರ ಮಟ್ ಮಳೆನೇ ಬರಲಿಲ್ಲಂದ್ರೆ್ಯನಲ್ ನೀರ್ ಬರುವುದೇ ಅಲ್ಲದೆ
ಹ ಕ್ಯಾನಲ್ ನೀರ್ ಬಂದ ಸ್ಟೋರ್ ಮಾಡಿದ್ದು ನ ಬೆತಿ ಹರ್ತ್ರೀ ಮಳೆ ಬಿಸಲು ಜಾಸ್ತಿ ಪ್ರಬಲಂತ
ಅದಕ್ಕ ಇ ಇರುವಾಗ ಸಂಬಂಧ ಮೂಲಕ ಕಾಪಾಡ್ಕೊಂಡು ಹೋಗ್ಬೇಕು ಕಂದಾಗ ಮಾತ್ರ ಅದ್ ಏನ್ ಆಗ್ತದೆ ಬೆನಿಫಿಟ್ ಆಗ್ತದೆ ಇಲ್ಲಾಂದ್ರೆ ಸಮಸ್ಯೆ ಆಗ್ತದೆ
ಎಲ್ಲ ನಾವೆಲ್ಲಾ ಸ್ಪ್ರೆಡ್ ಮಾಡ್ಬೇಕು ನಮ್ ಎಜುಕೇಟೆಡ್ ನಾವು ಓದೋರ್ಲಿಂದ ಅವ್ರ ೇಶ ಗ ಅವ್ರಿಗೆ ಏನ್ ಬತ್ತ ಅವ ಒಂದ ಇನ್ನ ಒಂದ ಗಿಡ ಒಂದು ಸ ಕೊಡ್ತ ಅಂದ್ರ ಕೊಟ ಕೊಡ್ತಾರೀ ಅದೇ ನಾವ್ ಚಲೋದರ ಆಗಿ ನಾ್ ಓದಿದದ ಹಿಂಗ ಮಾಡಿದ್ರಿ ಹಿಂಗ ಅ ಹಿಂಗ ಮಾಡ್ರಿ ಹ ಇೋ ೀ ಒಂದ್ ಗಿಡ ಕಡದ್ರಿಂದ ನಮ್ಗೆ ಎಷ್ಟೋ ಪರ್ಸೆಂಟ್ ಆಕ್ಸಿಜನ್ ಕಡಿಮೆಳತ್ತ ನಮಗ ಈಗ ಅದೇ ಒಂದ್ ಮನೆ ಬಲಿ ಒಂದ್ ಗಿಡ ಇರತ್ತ ಇದ್ದಾಗ ನಿಂದ ಹೆಂಗತತ್ರಿ ಆ ಮನಿಗೆಲ್ಲಾ ಚರ್ತ್ರ
ಅದೇ ಅದೇ ಇವಾಗ ಏನಾಗ್ತದೆ ಅ
ನಾವು ನಾವ ಓದಿದವರು ಏನ್ ಮಾಡಬೇಕ ಅಂತ ಕೆಲ್ಲ ಅವ್ರಿಗೆ ತಿಳ ಹೇಳೇಳಳ್ಬ ಅವಾಗ ಅವ್ರಿಗೆ ಒಂದು ಇದು ಬರ್ತ್ ಅವ್ರಿಗೆ ಒಂದು ಮನಭಾನ ಬರ್ತ್ರಿ
ಅದೇ ಅದೇ ಈ ಈ ರೀತಿ ಸಮಾಜದಲ್ಲಿ ಈ ರೀತಿ ಕೆಲವು ಪ್ರಮುಖವಾದ ಮಾಹಿತಿಗಳನ್ನ ನಿಮ್ ತರ ಹೇಳ ಹೋಗಿದ್ರೆ ಸಮಾಜ ಪರಿವರ್ತನೆ ಮಾಡೋದ್ರಲ್ಲಿ ಎರಡು ಮಾತಲ್ಲ ಅತಿ ಬೇಗನೆ ಪರಿವರ್ತನೆ ಮಾಡಬಹುದು
ಹ್ಮ್ ನಾವವು ಏನ್ ಅದ್ ಹಿಂದನ್ ಎಲ್ಲಾ ಒಂದು ಅವ್ರೆಲ್ಲ ನಡ್ಸ್ಕೊಂಡ್ ಬಂದರಿ ರ್ಯಾಲಿ ಇಲ್ಲಿ ಗಿಡ ಬಾಳ್ ವರ್ಷ ಗಿಡ ಅವ್ರಿ ಅಂತವೆಲ್ಲಾ ಕಡಿ ಬಡದ
ಪೂರ್ವವಿಜಾರ ಮಾಡಿರ್ತಕ್ಕಂಂತ ಕೆಲವು ಮರ ಆಗ್ಲಿ ಆಸ್ತಿ ಆಗ್ಲಿ ನಾವು ಅವು ಅವನ್ನೆಲ್ಲಾ ಉಳ್ಸ್ಕೊಂಡ್ ಹೋಗ್ಬೇಕು ನಾ ನಮ್ಮ ಸಂಸ್ಕೃತಿ ಆಯ್ತು ಅದನ್ನಯ್ತು ಉಳಿಸಸ್ಕೊಂಡ್ ಹೋಗಿದ್ರೆ ಚೆನ್ನಾಗಿ ಇವಾಗ ಏನ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅದು ಒಂದೇ ಅಲ್ಲ ಇಬ್ರಾಹಿಂ ಅವ್ರೆ ವಿದೇಶದ ಸಂಸ್ ಸಂಕೃತಿ ಕೂಡ ಅಡಪ್ ಮಾಡ್ಡ್ತ ಇದೀ ನವು ದೇಶೀಯ ಸಂಸ್ಕೃತಿ ಬಿಟ್ಟು
ಅಂತ ವಿದೇಶದಲಿಂದ ವಿದೇಶ ಈಗ ಈಗ ಹೆಂಗಂದ್ರೀ ನಮ ಕನಾರ್ಟಕ ನಮ್ ಇಂಡಿಯಾದಾಗ ನಮ ಏನ್ ಸಟ್ತ್ ಅಂತೆಲ್ಲ ಮಾಡ್ಬೇಕ್ರೀ ಈಗ ಅಲ್ಲಿ ಇ ತಂದ ಇಲ್ಲಿ ಮಾಡ್ತ್ರ ನಡೆದಿಲ್ ನಮಗ್ ಅವು ಸೀಸನ್ ಅಲ್ಲಿ ಬೇರೆ ಇರ್ತ ನಾವು ಇ ನಮ್ಮಲ್ಲಿ ಬೇರೆನೇ ಇರ್ತಾರೆ ಅಲ್ಲಿಂದ ಒಂದು ಫುಡ್ ಇನ್ ಲೈಫ್ ಬೇರೆ ಇರ್ತದ ಅಲ್ಲಿ ಒಂದು ಸೀಸನ್ ಅಲ್ಲಿಂದು ಮ ವೆದರ್ ಮೇಲೆ ಡಿಪೆಂಡ್ ಇರ್ತಾರೆ ಅಲ್ಲಿ ಅವ ಏನ್ ಉಂಡ್ತಾರೆ ಅಂತ ಹೇಳಿ ಅವ್ರು ಅಲ್ಲಿ ರಷ್ಯಾದಾಗ ನೋಡ್ರ ಚಳಿ ಜಾಸ್ತಿ ಇರ್ತಾರೆ ಆದ್ರಾ ಅವರು ಎಂಟು ಡ್ರಿಕ್ಸ್ ಅದ್ ಮಾಡ್ಲೆ ಬೇಕಕ್ತ್ರ ಅಲ್ಲಿ ಹಂಗ ಇರ್ತ ಅದ ಇ ನಾವು ಅದ್ಕೊಂಡ ಕುುದ್ರ ಆಗ್ಲಾರ್ರ ಅವು
ನಮ್ಮ ಆರೋಗ್ಯ ಹದಗೆಟ್ಟು ಹೋಗ್ತದೆ ಅಲ್ಲಿ ಹ ಅ ಅಲ್ಲಿಯ ಪರಿಸರಕ್ಕೆ ಆ ರೀತಿ ಜನ ಸಟ್ಟ ಆಗ್ಬಿಟ್ಟಿದ್ದಾರೆ
ಹ್ಮ್ ಅದೇ ನಂಬಲ್ ಚಟ್ ನಂಬಲ್ಲಿ ಏನಿಲ್ಲ ಅವ್ರ ಹೆಂಗ ಮಾಡ್ತಾರ ಅವ್ರರು ಅವ್ರ ಹಂಗ್ ಮಾಡಕ್ ಹೋಗ್ತಾರೆ ಹಂಗಾಗಿದೆ ನಮ್ಮ್ಲೆ ಎಲ್ಲಾ ಲಾಸ್ ಆಗಿ
ಇದೇ ರೀತಿ ಸಮಸ್ಯೆಗಳು ತುಂಬಾ ಆಗ್ತದೆ ಸೋಷಿಯಲ್ ನಲ್ಲಿ
ಇಲ್ಲೆಲ್ಲ ನಮ್ ಪ್ರಕಾರ ಇಂಡಿಯಾದಾಗ ಎಲ್ಲಾ ಬಾಳ್ ಯಾರ ಕೇಳದಿಲ್ಲ ಹೇಳದಿಲ್ಲ ಹಿಂಗಾಗಿ ಏನ್ ಮಾಡಕ್ ಕುಂತಾರಿ ಈಗ ನೀಟ್ ಪೇಪರ್ ನಾಳೆ ಎಕ್ಸಾಮ್ ಅನ್ನೋದ್ರಾಗ ಅದುಕ್ಕುನು ಮತ್ತ ರೀ ನೀಟಿಂದ್ ಪೇಪರ್ ಲೀಕ್ ಆಗದೆ ಆದ ಅಂತೇಳ್ಬಂದದ್ರೀ ಏನ್ ಮಾಡೋ
ಅಂದ್ರೆ ಈ ಈ ರೀತಿ ಆಗಿದ್ರೆ ಓದುವಂತ ಮಕ್ಕಳಿಗೆ ಎಲ್ ನ್ಯಾಯ ಸಿಗ್ತದೆ ಹೇಳಿ
ಸೆಕಂಡ್ ಟೈಮ್ ಸೆಕ್ ಸೆಕೆಂಡ್ ಟೈಮ್ ಓದಕ್ ಇಂಟರೆಸ್ಟ್ ಬರಲ್ದ ನ ಭಟಿಗೆ ಫಸ್ಟ್ ಟೈಮ್ ಬಾಳ ದೊಡ್ಡದ ಇರ್ತ್ತ ಈ ಎಲ್ಲ ಶಾರ್ಟ್ ಟರ್ಮ್ ಮೆಮರಿ ಯಾಗ ಸ್ಟೋರ್ ಆಗಿರ್ತದೆಲ್ಲ ಎಲ್ಲ ಪಾರಗಟ್ಟ ಆಗಿ ಈಗ ನಾಳೆಗ ಹುಡುರು ಏನ್ ಬರ್ತ ಎಷ್ಟೋ ಸ್ಯೂಸೈಡ್ ಮಾಡ್ಕತವೆ ಏ ಅದ ಏನ್ ಅಂ
ಇದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಮೇಲೆ ಭಾರ ಹಾಕಿದ್ರೆ ಸ್ವಲ್ಪ ಹೊತ್ ಅಷ್ಟೇ ನಿಂತಕೊಳ್ಬಹುದು ಇಲ್ಲ ನೀನ್ ಒಂದ್ ತಿಂಗ್ಗಳ ಗಟ್ಲೆ ನಿಂದ್ರ ಬೇಕು ಬಾರ್ ಹಾಕೊಂಡ ಅಂತ ಅಂದ್ರೆ ಮನ್ಷ ಒದ ಎಷ್ಟಂದನ
ಹಾ ರ ಅದೇ ಅದೇ ಈಗ ಈಗ ಎಕ್ಸಾಮ್ ಈಗ ಎಕ್ಸಾಮ್ ಈಗ ಹೆಂಗಂತಂದ್ರೆ ಶಾರ್ಟ್ ಟರ್ಮ್ ಮೆಮರಿ ದಾಗ ಸ್ಟೋರ್ ಮಾಡಿದ ಅ್ರ ಇವತ್ತು ಎಕ್ಸಾಮ ಬರ್ಲ್ರಿ ಇವತ್ತಿನ ನೆನಪು ಹೋಗ್ಬಿಡ್ತಾವ್ರಿ ಹಂಗ ಇರ್ತವರು ಯಾಕಂದ್ರೆ ರಿಲ್ಯಕ್ಸ್ ಆಗಿರ್ತ ಮೈಂಡ್ ಎಕ್ಸಾಮ್ ಬರದನಿಗ ಏನಿಲ್ಲ ಬಿಡು ಅಂತ ಹೇಳಿ ರಿಲಾಕ್ಸ್ ಆಗಣ ಎಲ್ಲ ನೆ
ಈಗ ಮಕ್ಕಳ ಒಂದು ಅದು ಏನಿದೆ ಅವರು ಕಷ್ಟಪಟ್ಟು ಏನ್ ಓದಿದಿದ್ದಾರೆ ಏನಿಲ್ಲ ಅನ್ನೋದ್ರ ಬಗ್ಗೆ ಅಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್ಕಾರ ಆಗ್ಲಿ ತಂದೆ ತಾಯಿ ಆಗ್ಲಿ ಈಗ ಈ ರೀತಿ ಭ್ರಷ್ಟಾಚಾರ ಹಗ ಅದು ಯಾವ ರೀತಿ ಆಗ್ತದೆ ಈಗಾಗಿದ್ರೆ ನಮ್ಮ ಮಕ್ಕಳು ಜೀವನ ಹೆಂಗಂತ ಹೇಳ ಗರ್ಮಂಟ್ ಕೂಡ ಯೋಚನೆ ಮಾಡಬೇಕು
ಹ್ಮ್ ಗೌರ್ಮೆಂಟ್ ಅವ್ರ ಹಂಗ್ ಮಾಡಾರ ಅವರು ರೊಕ್ಕ ಕೊಟ್ಟು ಎಂ ಬಿ ಬಿ ಎಸ್ ಸೀಟ್ ರಷ್ಯಾಾ ಅಂತಲ್ಲೆಲ್ಲಾ ಓರಿ ಬಂದಿರ್ತಾರೆ ಫಾರನ್ದಾಗ ಅವರು ಅವ್ರಗ ಏನ್ ಪ್ರಬ್ ಪ್ರಾಬ್ಲಮ್ ಆಗಲ್ರಿ ಹಾಗಾದ ಯಾರಿಗೆ ಇಲ್ಲಿ ಗೌರ್ಮೆಂಟ್ ಶಾಪ್ ಮಾಡೋರು ಮಳೇ ಗೌರ್ಮೆಂಟ್ ಶಾಪ್ ಮಾಡ್ರ ಮಕ್ಳೇ ಯಾರ ಇರ್ತ್ತಾರೀ ಮಿಡಲ್ ಕ್ಲಾಸ್ ಪುರ್ ಫ್ಯಾಮಿಲಿ ಇವ್ರ ಹತ್ತ ಅವ್ರಿಗೆ ಇವ್ರ ಒಕ್ಕ್ಾರೀಕ ನ್ರ ಅವರು ಗೌರ್ಮೆಂಟ್ ಸಟ್ ಅ ತಗೋಕ್ಾಗತ್ ಗೌರ್ಮೆಂಟ್ ಸೀಟ್ ಅವರು ಮನೇಜ್ಮೆಂಟ್ ಅಂತವ ಮಾಡಡಿಕ ಫಾರಿನ್ ಓದಿ ಬಂದಪಡ್ತರು
ಇದೇ ರೀತಿಿಯೇ ಸಮಾಜದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಪ್ಲೇಟ್ ತ ಪಲೇ
ಹ
ಹೇಯ್ ಇದೇ ರೀತಿಯ ಸಮಸ್ಯೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಮಾಜದಲ್ಲಿ ಕಂಡು ಬ ಬರ್ತ್ತದೆ ಇದಕ್ಕೆ ಏನಾದ್ರೂ ಕಠಿಣ ವಾದ ಒಂದು ಕ್ರಮ ತಗೋಬೇಕು ಕಾನೂನು ಕೂಡ ಸರಕಾರರ
ಅದೇ ತೊಪಕ್ರಿ ಈಗ ರಷ್ಯಾ ನಾವು ನಮ್ ದೋಸ ಒಬ್ಬ ರಷ್ಯಾ ಉಂಟನ್್ರ ನಾ ಹೇಳ್ ಅಲ್ಲಿ ಹೋದ್ೂ ಉಪಯೋಗ ಇಿಲ್ಲ ಇಲ್ಲಿ ಏನೋ್ರು ಮಾಡನ್ ತಗೊಂತನ್ರಿ ಎ ಬಿ ಎಸ್ ಇ ರಶ ಹೋದನಂತರ ಅಲ್ಲಿ ಏನು ಆರು ವರ್ಷ ಬರೀ ಎಂ ಬಿಸ್ ಮುಗಸಾಗ ಆರು ವರ್ಷ ಬೇಕ್ರೀ
ಈಗ ಕರೆಕ್ಟ್ ಇಬ್ರಾಮ್ ಅವ್ರೆ ನಾವ ನಾ್ ನಾವು ನಾವು ಈ ರೀತಿ ಹೇಳ್ತೇವಿ ಅವರು ಒಂದು ವೈಯಕ್ತಿಕವಾದ ನಿರ್ಧಾರ ಆಮೇಲೆ ಕೆಲವೊಬ್ಬರ್ದ ಚೆನ್ನಾಗಿದ್ವಿ ಅಂದ್ರೆ ಏನಾದ್ರು ಮಾಡಬೇಕು ಲೈಫ್ ಲೀಡ್ ಮಾಡ್ಕೊಂಡು ಬಬೇಕು ಅನ್ನೋದು ನಿಂಗೆಲ್ಲ ಮನೋ
ಲೀಡ್ ಇರ್ತ ಆದ್ರ ಅಲ್ಲ ಎಲ್ಲ ಟೈಮ್ ಕನ್ಸ್ಯೂಮ್ ಕನ್ಸ್ಯೂಮ್ ಅಂತ ಬಾ ಟೈಮ್ ಹಡಿತತ್ರಿ ಅಲ್ಲಿಲ್ಲ ಎ ಬಿ ಎಸ್ ಮುಗಿಸಸ್ಬೇಕುಂದ್ರೆ ಮತ್ತ ಅಲ್ಲಿ ಪ್ರಾಕ್ಟಿಕಲ್ ಡೆಡ್ ಬಾಡಿ ಕೊಡಲ್ರಿ ಮತ್ ಅವ ಎಲ್ಲಾ ಹಿಂಗ್ ಗೊಂಬಿ ಅದ್ರ ಮೇಲೆ ನಾವು ಪ್ರಾಕ್ಟಿಕಲ್ ಮಾಡಿದ್ರ ಅದ್ರಲ್ಲಿನ್ ತಿಳಿಯದಿಲ್ಲ ಏನಿಲ್ಲ ಅಲ್ಲೆಲ್ಲಾ ಪೇಶೆಂಟ್ ಹೆಂಗ ಇರ್ತ್ ಹೆಂಗೆಲ್ಲಾ ಇಲ್ಲಿ ಆರ್ ವರ್ಷ ಕುಂತು ಮತ್ತೆ ಎರಡು ವರ್ಷ ಎಫ್ ಎಂ ಜಿ ಸಿ ಸಲ ಮಾಡಿ ಮತ್ತ ಮೂರ್ ವರ್ಷ ಎಂ್ ಡಿ ಮಾಡಿ ಅಷ್ಟೇ ಹನ್ನೊಂದ್ ವರ್ಷ ಬರ ಇದ್ರೆ ಮಾತ್ರ ಅೇ ಇಲ್ಲಿ ನಾವು ಇಂಡಿಯಾದಾಗ ಮಾಡಿದ್ರೆ ಐದವರು ವರ್ಷ ಆ ಕಡ ಒ ಮೂರ್ ವರ್ಷ
ಸತ್ಯವಾದ ಮಾತ್ತು ಬಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ರೀತಿ ನಮ್ಮಲ್ಲೆಲ್ಲ ಭ್ರ ಚಾರ ಈ ರೀತಿ ನಡೆದಾಗ ಕೆಲವರಿಗೆ ಏನ ಗೊತ್ತ ಸುಮ್ ಒಂದ್ ವರ್ಷ ಅಲ್ಲ ಎಕ್ಸ್ಟ್ರಾ ಹೋದ್ರ ಪರವಾಗಿೋಗಿಲ್ಲ ಅಲ್ಲಿ ಮು್ಕೊಂಡ್ ಬಂದ್ೆ ಚಿಂತೆ ಹ ಹಾ ಅನ್ನೋ ಮನೋಭಾವ
ಇರ್ತಾರೆ ಅಲ್ಲಿ ನೋಡಿ ಹೋಗಬೇಕ ಯಾಕಂದ್ರ ಬ್ರೋಕರ್ ಮೇಲೆ ಡಿಪೆಂಡ್ರೀ ಅಲ್ಲಿನ ಒಂದು ಇನ್ಸಿಡೆಂಟ್ ಕೇಳಿದಿರ ಇನ್ಸ್ಟಾಗ್ರಾಮ್ಾಗ ನೀವು ಕೇಳಿರ್ಬೇಕಲ್ೀ ಅದ ಏನ ಫ್ರಾಡ್ ಆಗಿ ಅವ್ರಿಗೇನೋ ಮಾಾರ್ಸ್ ಕಾರ್ಡ್ ಸಿಗಲ ಎಂ ಬಿ ಎಸ್ ಸರ್ಟಿಫಿಕೇಟ್ ಸಿಗಲ ಅಂತಿ ಒಂದ್ ಯಾವ್ದ ಯನಿವರ್ಸಟಿ ಇಂದ ಇದ ಇದಾಗಿತ್ ರಷ್ಯಾಾದಾಗ್ಲ
ಹೌದು ಯಾಕಂದ್ರೆ ಎಲ್ಲಾ ದೇಶದ ಎಲ್ಲ ದೇಶದಲ್ಲಿ ಕೂಡ ಈ ರೀತಿ ಸಮಸ್ಯೆಗಳ ಇದ್ಬಟ್ ನಾವು ಹೋಗ್ಬೇಕಾದ್ರೆ ಮುಂಚೆನೆ ಬಿಫೋರ್ ಅದ್ರ ಬಗ್ಗೆ ಕ್ಲಿಯಾರಿಟಿ ತೊಗೊಂಡು ಹೋಗ್ಬೇಕ ನಾವೆಲ್ಲ
ನಮ್ ದೋಸ್ ಸ್ವಲ್ಪ ಜರ್ಮನ್ ಹೋಗೇನ್ ಈಗ ಜರ್ಮನಿ ಇದಾಗನ್ ಅಲ್ಲ ಅಲ್ಲೇ ಮಾಡೇನ್ರಿ
ಇದು ಬಟ್ಟೆ ಹ ಅಲ್ಲಿ ಒಳ್ಳೆ ಅಲ್ಲಿ ಒಳ್ಳೆ ರೀತಿ ಕೆಲವು ವಿಚಾರಗಳಗಳನ್ನು ನೋಡ್ಬಿಟ್ಟು
ಅಲ್ಲೆಲ್ಲಾ ಅಡ್ಜಸ್ಟ್ ಆಗ್ಬೇಕು ನಾವು ನಮ್ದೇ ಮ ಸೇವವು ಕರ್ನಾಟಕದ ಊಟದ್ದು ಅದೆ ಎಲ್ಲಾ ನೋಡ್ಬೇಕ್ರ ಅಲ್ಲಿ ಹೆಂಗ ಹೆಂಗ ಅದ ಅಂತ ಹೇಳಿ
ಅದೇ ಊಟ ಗಿಟ ನೋಡ್ಕೊಂಡು ಇಲ್ಲ ಹಾಗೆ ಏನು ಇದು ನೂರಂಟು ಜನ ಸ್ಟೂಡೆಂಟ್ಸ್ ಅದು ನಮ್ಮೂರು ಕೂಡ ಹೋಗಿದ್ದಾರೆ ಹೋಗ್ಬಿಟ್ಟು ಅಲ್ಲಿ ಒಂದ ಕ್ಲೈಮೇಟ್ ಗೆ ಸೆಟ್ ಆಗಿದ್ದಾರೆ ಕೆಲೊಬ್ರು ಮುಗಸ್ಕೊಂಡು ಬಂದಿದ್ದಾರೆ ಕೆಲೊಬ್ರು ಮೊದಲುಮಡ್ರಾಪ್ ಔಟ್ ತಗೋುತ್ತಾರೆ ಅಂತ ಅಂದ್ಬಿು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮುಗಿಸಸ್ಕೊಂಡು ಬಂದಿದ್ದಾರೆ ಬಟ್ ಏನೇ ಆಗ್ಲಿ ಜೀವನದಲ್ಲಿ ಇಲ್ಲ ಆದ್ರನು ಆಗ್ಲಿ ಬೇರೆ ಕಡೆ ಹೋಗಿದ್ರನ ಅಲಿ ನಾವು ಅನ್ಕೊಂಡಿರ್ತಕ್ಕಂತ ಒಂದು
ಅದಂಂತತ್ರ ಮಾಡ್ಲೇಬೇಕ್ರ ನಾ್ ಸಕ್ಸಸ್ ಮಾಡ್ಕೊಂಬರ ಒಂದ್ ಎರಡ್ ದಿವ್ಸ ತತ್ರಾಸಸ್ ಹತ್ರ ಆದ್ರ ಜೀವನ ಅಂತೇಳಿ ಒಂದ್ ಮುಗಕೊಂಡ್ ಬರ್ಬೋದ ಅದ್ರಲಂದ ಒಂದು ನಮ್ ಹ್ಮ ಇಲ್ಕಂದ್ರೆ ನಾವು ಸಣ್ಣ ಸಣ್ಣ ಪುಟ್ಟು ಸಮಸ್ಯೆ ಬರ್ತ ತರ್ ಹೊಂದ್ಕೊಂಡು ಮಾಡ್ಕೊಂಡ್ ಹೋಗ್ಬೇಕು
ಅಡ್ಜಸ್ಟ್ ಆಗ್
ಇಲ್ಕ ಅಂದ್ರ ಅ ಅಷ್ಟೆಲ್ಲಾ ಇಲ್ಲ ಫ್ಯಾಮಿಲಿ ಅದೆಲ್ಲ ಪ್ರಾಬ್ಲಮ್ ಇತ್ತುದೆೆ ಸುಮ ಇೇ ಓದೋದು ಡ್ರಾಪ್ ಔಟ್ ಮಾಡ ಇೇ ಅದು ಬಿಸ್ನೆಸ್ ಮಾಡೋಕ್ಕೆ ಚಲ ಮಾಡೋದು ರಿವೈಸ
ಒಂದು ಮನುಷ್ಯನಿಗೆ ಓದುವ ಆಸಕ್ತಿ ೀರ್ ಚೆನ್ನಾಗಿ ಓದ್ಬೇಕು ಇಲ್ಲಾಂದ್ರೆ ಡಾಪ್ ಔಟ್ ಮಾಡಿ ಮನೆಯಲ್ಲಿ ಹೇಳ್ಬಿಟ್ಟು ಬಿಸ್ನೆಸ್ ಮಾಡ್ಬೇಕು ಬಿಸ್ನೆಸ್ ಹ ಹಾ
ಈ ವಷಿಗೆ ಇಂಥ ತಲಿ ಇರ್ತ್ರ ನಾವು ಶಕ್ತಿ ಇರ್ತದ ಏನಾದ್ರು ಮಾಡ್ಬೋದ್ರಿ
ಅದನ್ನ ಆಸಕ್ತಿ ಮುಖಾಂತರ ಮನುಷ್ಯ ಏನ್ ಬೇಕಾ ಅದನ್ನ ಅಚೀವ್ಮೆಂಟ್ ಮಾಡ್ಬಹುದು ಬಟ್ ಆಸಕ್ತಿ ಬೇಕು ಮನುಷ್ಯನಿಗೆ
ಹ್ಮ್ ಅದ ಅಂತೆಲ್ಲಾ ಇಟ್ಕೊಂಡ್ ನಾವು ಸುಧರಾಸ್ಕೊಂಡು ೋ್ದೀವಿ ಬರದು ಒಂದ ಏನೋೊ ಲೈಫ್ ಈಗಿನ ಜನ್ರೇಷನ್ ನನ್ ಪ್ರಕಾರ ಎಜುಕೇಶನ್ ಇಂಪಾರ್ಟೆಂಟ್ ಆದ್ರೆ
ಪಿ ಜೆ ಅಬ್ದುಲ್ ಕಲಾಂ ರವರು ಎಷ್ಟು ಉನ್ನತವಾದ ಸಾಧನೆಗೈದರು ಅವರು ಹ ಇಡೀ ವರ್ಡ್ ಅಲ್ಲಿೇ ಮೆಚ್ಚುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅವ್ರು ಒಂದ್ ಮಾತ ಜರ್ಮನಿಯಲ್ಲಿ ಈಗ ಜರ್ಮನಿಯಲ್ಲಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಈಗ ಮುಂದುವರೆ ದೇಶಗಳಲ್ಲಿ ಅದು ಕೂಡ ಒಂದಾಗಿದೆ ಜರ್ಮನಿ ಪಾರ್ಲಿಮೆಂಟ್ ನಲ್ಲಿ ಎಪಿ ಜೆ ಅಬ್ದುಲ್ ಕಲಾಂ ರ ಅವ ಕರ್ ್ರೆ ಒಂದು ಸ್ಪೀಚ್ ಮಾಡ್ತಾರೆ ಅಬ್ದುಲ್ ಕಲಾಂರು ಏನ್ಂತ ಹೇಳ್ಬಿು ಅಂತಂದ್ರೆ ನಮ್ಮ ಒಂದು ಇಂಡಿಯಾದಲ್ಲಿ ತಮಿಳ ತಮಿಳಳ್ನಾಡಿನಲ್ಲಿ ಯಾವ ಊರ ಯಾರಂಗಳ ಅಂತಕ್ಕಂಥ ಒಂದ್ ಹಳ್ಳಿ ಬರುತ್ತೆ ಆ ಹಳ್ಳಿ ಮುನ್ನೂರು ವರ್ಷಗಳ ಹಿಂದೆನೆ ಗೋಲ್ಡನ್ ವಿಲೇಜ್ ಇತ್ತದು ಯಾವ್ದ ಊರ ಯಾರಂಗ ಅನ್ನೋ ಒಂದು ಊರಿಗೆ ಏನ್ ಕರಿತಿದ್ರ ಅಂದ್ರೆ ಗೋಲ್ಡನ್ ವಿಲೇಜ್ ಬಂಗಾರದ ಒಂದು ಊರು ಅಂತ ಹೇಳ್ಬಿಟ್ಟು ಬಟ್ ಜರ್ಮ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಪ ಸಂಪತ್ ಭರಿತವಾದ ಅದು ಒಂದು ಪ್ರದೇಶ ಬಂಗಾರ ಬೆಳ್ಳಿ ಮುತ್ತು ರತ್ನ ಒಳಗಳು ಹೀಗಾಗಿಬಿಟ್ಟು ಅದಕ್ಕೇನಂತ ಕರತರ ಮುನ್ನೂರು ವರ್ಷಗಳ ಹಿಂದೆನೆ ಗೋಲ್ಡನ್ ವಿಲೇಜ್ ಆ ಆ ಪದ ಯಾಕೆ ಅಲ್ಲಿ ಪ್ರಯೋಗ ಮಾಡಿದ್ರ ಅಂದ್ರೆ ನೀವು ಈಗ ಪ್ರೆಸೆಂಟ್ ಗೋಲ್ಡನ್ ಸಿಟಿ ಈಗ ನೋಡಿದೀರಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆನೆ ಭಾರತದಲ್ಲಿ ನಮ್ಮಲ್ಲಿ ಗೋಲ್ಡನ್ ಹಳ್ಳಿಗಳಿದ್ದು ಅಂಂತ ಹೇಳಿ ನಮ್ಮ ದೇಶದ ಸಂಸ್ಕೃತಿ ಪರ ಹ
ಕೆಟ್ಟ ವರ ಅದು ಕೆಟ್ಟವು
ಇದರಿಂದ ಏನ ಅಲ್ಲಿ ಅವ್ರು ಮೆಸೇಜ್ ಕೊಟ್ರ ಅಂದ್ರೆ ನಮ್ಮ ದೇಶನು ಕೂಡ ಏನಿದೆ ಮುನ್ನೂರು ವರ್ಷಗಳ ಹಿಂದೆನೆ ಗೋಲ್ಡನ್ ವಿಲೇಜ್ ಇತ್ತು ನಮ್ಮ ನಮ್ಮ ಒಂದು ಇಂಡಿಯಾದಲ್ಲಿನ ಕೂಡ ಅಂದ್ರೆ ಈ ರೀತಿ ಒಳ್ಳೆ ಮೆಸೇಜ್ ಗಳನ್ನ ಹ ಇಲ್ಲಪ್ಪಾ ಇವಾಗೆಲ್ಲಾ ಯಾಕಂದ್ರೆ ವಿದೇಶರ ದಾಳಿಯಿಂದ ಕೆಲವೊಂದು ಗ್ರಾಮಗಳು ನಶಿಸಿ ಹೋಗಿವೆ ಹ ಎಲ್ಲ ಹಾ ಯಾಕಂದ್ರೆ ನಮ್ಮ ಸ ಸರಿ ಸರಿ ಸರಿ ಊಟಗಟ್ಟು ಮಾಡ್ೌದು